ಅಲೋ ಏನ್ ಫೋನ್ ಇಷ್ಟ ಹೇಳ್ತದ್ ಇಷ್ಟ್ ಇಷ್ಟೋತ್ ಮಾಡ್ತಿಯಲ್ಲ.
ಏ ಮನೆಗ್ ನೆಂಟ್ರು ಬಂದಿದ್ರು.
ನಿಮ್ ಮನೆಗ್ ಬುಡವಾ. ಯಾವಾಗ್ಲೂ ನೆಂಟ್ರು ಬರ್ತಾರೆ. ಬಂದವ್ರಗೆಲ್ಲ ಟೀಕಾಯಸ್ತೀರಿ.
ಹಾ ಅದಕ್ಕೆ ಕೇಳ್ದೆ ಕಾ ಕಾಫಿ ಕುಡ್ದಿರಾ ಅಂತ. ತ.
ಹ ಕಾಫ ಕೇಳ್ಬೇಕಿತ್ತು. ಕಾಫಿ ಕುಡ್ದಿರೋ, ಟೀ ಕುಡಿದಿರೋ, ಬೂಸ್ಟ್
ಅಮ್ಯಾಗ ಇನ್ನೋ ನಂಬರ್ ಮಾಡ್ರ ಫೋನ್ ಇನ್ನ ಬಂದಿಲ್ಲ ಅಕ್ಕಿ ಈ ನಂಬರ್ ತಗೋದ ಅಂತ ಅಕ್ಕಿ ಮಾಡ್ಬೇಕ.
ಆಮೇಲ್ ಮಾಡ್ಲಾ ಆಮೇಲ್ ಮಾಡಂದಿರ ಆಮೇಕೆ ಮಾಡ್ತಿದ್ನಲ್ಲ.
ಹ ಈ ಇವಾಗ ಬಂದ್ಬಿಟ್ರು ಗೊತ್ತಾಗ್ಲಿಲ್ಲ.
ಈ ಮತ್ತೆ ಮಾತಾಡ್ತಯಾ.
ಹಾ ಮಾತಾಡುವ ಆಯಿತು.
ನಿಮ್ಮಮ್ಮ ಇಲ್ವಾ,
ನಮಮ್ಮ ಇಲ್ಲ ಸೊಪ್ಪಗ್ಗ್ ಹೋಗವ್ರೆ.
ಮತ್ತೆ ನೀ ಆ ಏನೋ ಸೌಂಡ್ ಕೇಳಸ್ತ ಆಯ್ತಾವ್ವಾ. ಸರಿ ಮಾತಾಡ್ಬಿಡು ಆಮೇಲೆ ಇದು ಮಾಡ್ತೀನಿ.
ಏನಿಲ್ಲ ಮಾತಾಡುುವ ಆಯ್ತು.
ಅವರು ಹೋದ್ರ ನೆಟ್ಟರು.
ಇಲ್ಲ ಅವ್ರೇ ಒಯ್ತಾರೆ ನಕಣ.
ಹ್ಮ್ ಮತ್ತೆ ನೀನ್ ಅವರು ಬಂದವ್ರಿಗೆ ಏನು ಕಾಫಿ ಏನು ಕೊಡ್ದೇನೆ ನನ್ ಜೊತೆ ಮಾತಾಡ್ಕ ಕುತ್ಕತೀಯಾ.
ಹಾ ಏನಿಲ್ಲಾ ಕೊಡ್ತೀನಿ.
ಹೌದಾ ಹ್ಮ ಕೊಡು, ಕೊಡು ಆಯ್ತು ಇದು ಊಟ ಆಯ್ತಾ ನಿಂದು.
ಹ್ಮ್ ಅ ಅವಾಗ ಆಯ್ತು ಇನೇನು ಇವಾಗ ಕಾಫಿ ಕುಡಿಬೇಕು ಕಾಫಿ ಮಾಡದ್ ಹೆಂಗೆ ಹೇಳದ,
ಕಾಫಿ ಮಾಡದ್ ನಾನೇ ಹೇಳ್ಕೊಡ್ತೀನ್ ಕೇಳಸ್ಕ್ ಹೆಂಗ್ ಕಾಫಿ ಮಾಡ್ಬೇಕೇಕ್ ಏನ್ ಮಾಡ್ಬೇಕ ಅಂತ.
ಹಾ ಹೇಳು, ಹೇಳು
ಹ್ಮ ಏನಿಲ್ಲ ಫಸ್ಟು ನಿಮ್ಮ್ ಮನೇಲಿ ಎಷ್ಟು ಜನ್ನ್ದೀರೆ, ಐದ ಜನ ಇದ್ದೀರಾ ಏನ್ ನಾಕ್ ಜನ ಇದ್ದೀರಾ
ನಮ್ಮಂದೆ ನಾಕ್ ಜನ.
ನಾಲ್ಕ್ ಜನ ಇದ್ರೆ ಒಂದು ಒಂದ್ ವರ್ ಲೋಟ ಅಲಕೂರ್ ಸಾಕು, ಒಂದ್ ವರ್ ಲೋಟ, ಒಂದ್ ವರ್ ಲೋಟ ಹಾಲಾಕ್ಬೇಕು, ಎರಡುವರ್ ಲೋಟ ನೀರ್ ಹಾಕ್ಬೇಕು,
ಒನ್
ಹಾಕ್ಬಿಟ್ಟು ಸಕ್ಕರೆ ಒಂದ್ ಮೂರ್ ನಾಲ್ಕ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನ ಕುದಿ
ಹಾ ಹಂಗೆ ಇರು, ಹಲೋ ಹೇಳಮ್ಮ,
ಹ್ಮ್ ಹಂಗೆ ಇರ್ತೀನಿ.
ಹಾ ನೋಡ್ತೀನಿ, ನೋಡ್ತೀನಿ, ಹಾ, ಹಾ ನೋಡ್
ಆಯ್ತಾ,
ಹಾ,
ಹ್ಮ, ಹ್ಮ್.
ಹಾ ಆಯ್ತು, ಆಯ್ತು ಹ್ಮ.
ಅಮ್ಮ ಎಲ್ಲಾ ಕರೆ ಮಾಡ್ಬಿಟ್ಟವರೆಲ್ಲಾ ನಿನ್ಗೆ ಆ ಕಡೆನು ಮಾತಾಡ್ತ ಈ ಕಡೆನೂ ಮಾತಾಡ್ತಯಾ.
ಏನಿಲ್ಲ ಹಂಗೆ ಮಾತಾಡ್ತಾ ಇದೀನಿ.
ಹ ಅದೇ ಕಾಫಿ ಮಾಡೋದು ಹೇಳ್ಕೊಡ್ತನ್ ಕೇಳಸ್ಕೋ ಗ್ಯಾಸ್ ಹಚ್ಚದ,
ನಿಂಬೆಣ, ನಿಂಬೆಣ್, ಕಿತ್ಕೊಡ್ಬೇಕಂತೆ.
ನಿಂಬೆಹಣ್ಣಿ ಕಿತ್ಕೊಡ್ಬೇಕ ಇನ್ ನೀ ಕಿತ್ಕ ಕೊಡ್ತೀಯಾ ಅಥವಾ ನಿಮ್ಮಮ್ಮ ಕಿತ್ಕ ಕೊಡ್ತಾರ. ಓ ಕಿಳಕ್ಕೆಲ್ಲ ಬರುತ್ತಾ ನಿಂಬೆಣ್ಣ ನಿಂಗೆ
ಹ್ಮ ಕೀಳ್ತೀನಿ
ಹ್ಮ್ ಕಿಳು ಏನ್ ಅದೇಏನ್ ಮರತ್ದ ಏನ್ ಇರಲ್ವಲ್ಲ ತಗೋ ಕ ಇತ್ಬಿಟ್ಟು ನಿಧಾನ ಕಡ ಬಂದ ಯ ಕಾಫಿ ಗಿಫಿ ಕಾಯಿಸಿ
ಹ್ಮ ನಮ್ಗೆ ಹ್ಮ್ ಈಗ ಕಿತಕ ಬರಕ್ಕೆ ಹೋಗ್ತಾನೆ
ಓ ಅದೇ ನಿಧಾನಕ್ಕಿತ್ತು ಅದೇ ಕಾಫಿ ಕಾಯಸದ್ ಹೆಂಗೆ ಅಂತ ಹೇಳುದ್ನೆಲ್ಲ ಹೇಳ ಗ್ಯಾಸ್ ಹಚ್ಬಿಟ್ಟು ಹ್ಮ ಅದೇ ಕೊಡು ಹ ಗ್ಯಾಸ್ ಹಚ್ಬಿಟ್ಟು ಇದು ಇಡು ಒಲೆ ಮೇಲೆ ಬಟ್ಲಲ್ಲಿ ಹಾಲು ಮತ್ತೆ ನೀರು ಸಕ್ಕರೆ ಎಲ್ಲ ಹಾಕಿ
ಹ್ಮ
ಹ ಅದೆಲ್ಲ ಇಟ್ಟಬಿಟ್ಟು ಹ ಇಟ್ಟ ಇಟ್ಟ ಆದ್ಮೇಲೆ ಮತ್ತೇ ಚ ಮತ್ತೆ ಚೆನ್ನಾಗಿ ಅದು ಕುದಿಸು ಅಂದ್ರೆ ಅದು ಉರ್ ಉರ್ ವರೆಗೂ ಚೆನ್ನಾಗಿ ಕುದುಸು
ಹಾ
ಕುದಿಸಿ ಆದ್ಮೇಲೆ ಏನ್ ಮಾಡುವ ಅಂದ್ರೆ ಒಂದು ಬುರೃ ಕಾಫಿ ಪುಡಿ ಏ ಈ ಕುಕ್ಕರ್ಗೆ ಅಪ್ಪಡು ಕುದಿಸಾತರ ಹಾಲ ಒಂದು ಬ ಕಾಯಕ್ಯಾಟ್ಲು ಅಥವಾ ಒಂದು ಬಟ್ಲಲ್ ಬೋಸಿಲಾರೂ ಕುದರ್ಸು ಅಥವಾ ಕೆಟಲ್ ಅದುರ್ರಕುದರ್ಸು ಹಾ ಕುದಸ ಆದ್ಮೇಲೆ ಒಂದು ಲೋಟಕ್ಕೆ ಬ್ರೂ ಕಾಫಿ ಪುಡಿ ಹಾಕು
ಹ ಏ ಅದೇ ಇಲ್ಲೇ ಹೋಗ್ಬೋದು ಬರಣ ಓ ಸಾ
ಹ ಬ್ರೂ ಕಾಫಿ ಪುಡಿ ಹಾಕ್ಬಿಟ್ಟ ಒಂದು ಇದು ಮೆತೆ ಕ್ಯಾಟ್ಲಲ್ಲಿ ಇರುತ್ತಲ್ಲ ಲಲ್ಲಿ ಇರುತ್ತಲ್ಲಾ ಹಾಲು ಮತ್ತೆ ನೀರು ಸಕ್ಕರೆ ಎಲ್ಲ ಕುದ್ದಿರುತ್ತಲ್ಲಾ ಅದಕ್ಕೂ ಇದಕ್ಕೂ ಕಲಾಯಸು
ಹಾ ಹಾ
ಹ್ಮ್ ಕಲಾಯಿಸಬಿಟ್ಟು ಚೆನ್ನಾಗಿ ಬಿಸಿ ಬಿಸಿದ ಎಲ್ರಿಗೂ ಒಂದ್ ಲೋಟ ಬಿಟ್ಕೊಡು
ಹಾ
ಸೈಡೀಗೆ ಬಜ್ಯಿ ಗಜ್ಯೀ ಹಾಕತೀನಿ ಅಂದ್ರ ಹೇಳ್ತಿನಿ ಹೆಂಗ್ ಮಾಡೋದಂತ ಬಜ್ಜಿನ ಅದ್ನು ಹಾಕತೀನಿ ಚನ್ನಾಗಿರ್ತ್ತ ಬಜ್ಜಿ ಹೆಂಗ್ ಮಾಡ್ಬೇಕಂದ್ರೆ ಒಂದ್ ಬಟ್ಲುಗೆ ಕಡಲೆ ಹಸಿಟ್ ಹಾಕೋಬೇಕು ಒಂದ ಚೂರು ರವೆ ಹಾಕ ಹಕಬೇಕು ಮತ್ತೆ ಒಂದಚೂರು ಉಪ್ಪು ಹಾಕಬೇಕು ಮತ್ತೆ ಸೋಡ ಹಾಕಬೇಕು ಒಂದೆ ಒಂಚೂರು ಅಕ್ಕಿ ಹಸಿಟ್ ಹಾಕ್ಬೇಕು ನೀ ಖಾರ ಗೀರ ಬೇಕು ಅಂತಂದ್ರೆ ಒಂದ ಸ್ವಲ್ಪ ಖಾರ ಪೂಡಿ ಕಾರು ಕೇಳಿಸಸ್ತೈತಾ
ಹಾ ಹೇಳಿ ಹೇಳು ಹೇಳಿ
ಒಂದು ನಿಂಗೆ ಏನಾರ ಹಾ ಇದು ಖಾರ ಗಿರ ಬೇಕು ಒಂಚೂರ್ ಜಾಸ್ತಿಗಸ್ತಿ ಅಂತ ಅಂದ್ರೆ ಖಾರದ ಪುಡಿ ಹಾಕ ಹಾಕೊಂಡಿ ನೀರ್ ಹಾಕೊಂಡಿ ಕಲ್ಸ್ಕೋ ಹ್ಮ ಕಲ್ಸ್ಕೊಂಡ್ ಆದ್ಮೇಲೆ ಏನ್ ಮಾಡುವಂತ ಅಂದ್ರೆ ನೀನು ಮಣಸನ್ಕಾಯಿ ಬಜ್ಜ ಹಾಕ್ತೀನಿ ಅಂತಂದ್ರೆ ದಪ್ಪ ಮೆಣಸನ್ಕಾಯ ನೀಟಾಗಿ ಕುಯ್ಕೋ ಕುಯ ಕಂಡಿ ಅವ ಹ ಸೋಡಕ್ ಹಾಕ್ ಸೋಡಾ ಹಾಕ್ ಒಂಚೂರ ಗರಿಮಿ ಇರ್ಬೇಕಲ್ಲ ಚೆಾಗಿರ್ಬೇಕಲ್ಲ ಒಂಚೂ ಸೋಡ ಹಾಕ್ಬಿಟ್ಟು ಚೆನ್ನಾಗಿ ಕಳ್ಸ್ಕೋ
ಹಾ
ಸೋಡ ಕಲ್ಸಾದ್ಮೇಲೆ ದಪ್ಪ ಮೆಣಸಕಾಯಿ ಹಿಂಗೆ ಕುಯ್ಕೊಂಡ ಇರ್ತಿಯಲ್ಲಾ ದಪ್ಪಮೆಣಸಿಕಾಯ ಅಜ್ಜ್ಕು ರುಚಿ ಬರುತ್ತೆ ಬಿಸಿ ಬಿಸಿ ಒಂದು ಬಾಂಡ್ಲಿಗೆ ಎಣ್ಣೆ ಬಿಡು ಒಂದ್ ಮುಕ್ಕಲ್ ಇಟ್ರು ಇಲ್ ನಮ್ಮ್ ಪಕ್ಕದಲ್ಲಿ ನ್ ಅಜ್ಜಿ ಕೂತದೆ ಬರೀ ನಗಳದೆ ಹ
ಕೊಡು ನಿಮ್ಮ ಅಜ್ಜಿ ಕೈಲೆ ಸೋನಿ
ಕೇಳ್ಕ ಕೊಡ್ತೀನಿ ಫಸ್ಟ್ ಜೊತೆ ಮಾ ಅವ ಕೊಡಟಿಯಲ್ಲ ಹ್ಮ ಒಂದ್ ಆಂಡಲಿಗೆ ಎಣ್ಣೆ ಬಿಡು ಏ ಕೊಡ್ತೀನಿ ಕೇಳಸ್ಕೊ ಇಲ್ಲಿ ಪಸ್ಟು ಒಂದ್ ಬಾಣ್ಲಿಗೆ ಎಣ್ಣೆ ಬಿಡು ಎಣ್ಣೆ ಬಿಟ್ಬಿಟ್ಟು ಗ್ಯಾಸ್ ಮೇಲೆ ಇಡು ಕಾಯಿ ಸುಸ್ ಸುಮಾರು ಒಂದು ಕಾಲ್ ಗಂಟೆ ಕಾಯ್ಸ್ ಕಾಯ ದಾದ್ಮೇಲೆ ಏನ್ ಮಾಡುವ ಅಂದ್ರೆ ದಪ್ಪ ಮೆಣಜಿ ಅಕ್ಕ ಇರುತ್ತಲ್ಲಾ ಅಜ್ಜ್ ಜಾಕು ಎಣ್ಣೆಗೆ ಅಜ್ಜಜ್ಜ ಹಾಕೋ ಮದ ಕಾಕೋ ನಮ ಅಜ್ಜಿ ಹೇಳ್ತಾ ನೋಡ್ ಕೇಳಸ್ಕೊ ಮಳ್ಳಿ ಮಳ್ಳುದ ಇರುತ್ತಲ್ಲಾ ಎಣ್ಣೆ ಮಳದಿ ಇರೋ ಇದಕ್ಕೆ ಅಜ್ಜ್ ಹಾಕ ಆಮೇಲೆ ಎಲ್ಲಾ ಸ್ವಲ್ಪ ಕಲರ್ ಬ ಎಲ್ಲಾಗವರ್ಗೂ ಮಡ್ಚಿ ಮಡ್ಚಿ ಹಾಕಿ
ಹಾ ಹಾ
ಕಾಫಿ ಮತ್ತೆ ಅದನ್ನು ಕೊಟ್ರೆ ಚೆಲ ತಿನ್ನ್ ಕುಡಿಯ ಮಜಾನೆ ಬೇರೆ ಇ ತಿಂತರದ ಬಜಜ ಹ್ಮ್ ಆಯ್ತು ಬುಡವ ನೀನ್ ಆದ್ರೂ ಏನು ಮೊಸರು ಒಗ್ಗರಣೆ ಮಾಡೋದೇ ಹೇಳ್ಕೊಟ್ಟಿಲ್ಲ ನೀನು ನಾನ್ ನೋಡಿ ಎಲ್ಲ ಕಾಫ ಮಡದ ಕೊಟ್ಟೆ ಬದ
ಏನ ಬೊಜ್ಜಿಗೆ ಖಾರದ ಪುಡಿ ಯಾಕ್ಸಲ್ವಾ
ಏ ಆಗ್ತೀನಿ ಹೇಳುದ್ನಲ್ಲ ಕೇಸ್ಕೊಳ್ಳಲಿಲ್ವಾ ಕಿವಿ ಎಲ್ಲಿ ಹೋಗಿತ್ತು ನಿಂದ ಕೇಸ್ಕೋಬೇಕಲ್ಲ
ಏ ಇಲ್ಲಿ ನಿಂಬೆನ್ ಕಿಲ್ತಿದ್ನ ನಾನು
ನಿಂಬೆಣು ನಿಂಬೆಣ್ಣ ಎಲ್ಲ ಚೆನ್ನಾಗಿರೋ ನೋಡ್ ಕಿತ್ಕ ಕೊೋ ಮೆ ಕಾಯಿ ಕಾಯಿ ಉಬಿಟ್ಟಿ ಕಣ್ಣಿ ಒಂದಚೂರು ಕಣ್ಣ ಕನಡ್ಕಾಕಂಡ್ ಹೋಗು ಹಾಕಂಡ್ ಚೆನ್ನಾಗ್ ಕಾಣ್ತವೆ ಬಿಸ್ಲುಗೆ ನೀ ಪಷ್ಟೆ ಕಣ್ಣು ಕಾಣಲ್ವಲ್ಲಾ
ಹಾ ಕೇಳ್ತಾನೆ ಕೇಳ್ತಾನ
ಹ್ಮ ಅದೇ ನೋಡ್ಕಂಡಿ ಕಿತ್ಕೊಡು ನಮ್ಗ ಒಂಚೂರು ಇದ್ರೆ ಕೊಡು ನಿಂಬೇಣ
ಹಾ ಹಂಗಾರೆೆ ಬರ್ತೀನಿ ಊಗೆ ಬಂದಾಗ ಕಿತ್ಕೊ ಬರ್ತೀನಿ
ಹ್ಮ ಹಂಗೆ ಮಾಡು ನಿಂಬೆನ ಕಿತ್ಕೊಡು
ಹಾ
ಹ್ಮ್ ಸರಿ ಎಷ್ಟ ಕೊ ನಿಂಬೆ ನಾ ಸುಾರ ಒಂದ ಇಪ್ಪತ್ತಂದ ಕೊಡ್ತೀವ ಹ ಕೊಡ್ತೀವ ಅಥವಾ ಹಂ ಬ್ಬ ಬಿಡ್ತವೋ ಮಾರ್ಕ್ ಬಿಡ್ ಇರ್ತಿ ಹೇಳಕ್ಕ ಆಗಲ್ಲ ದುಡ್ಗೋಸ್ಕರ ನೀನ್ ಮಾರಾ ಬಿಡ್ತೀವಿ ನಿಂಬೆಣ ಮೂವತ್ ಇಷ್ಟೊಂದ ಎಲ್ಲಾ ದೊಡ್ಡ ಮನ್ಸ ಐತೆ ಮೂವತ್ ಕೊಡುವಷ್ಟು ಹ್ಮ್ ಹ್ಮ್ ಹಂಗೆ ಆಯ್ತ್ ಬಿಡೂ ಸದ್ಯಕ್ಕೆ ಬಾಯ್ಬ ಬಿಟ್ಟಿ ಕೊಡ್ತೀನಿ ಅಂದಲ್ಲ ಅದಿ ಕೆ ಸಂತೋಷ ಪಡ್ಬೇಕು ನಾವು
ಗ ಹೋಗ ಚೆನ್ನಾಗಿನ ಮಾಡ್ತ
ಹ್ಮ
ಮತ್ತೆ ನಿಂಬೆಣ್ಣು ದೋಸಿ ಸಣ್ಣ ಏನಾಗಲ್ವಾ
ಹ ಏನಾಗಲ್ಲವ ಸಣ್ಣ ನೀವ್ ಕೊಡದೇ ಹೆಚ್ಚ ಎಲ್ಲ ಅಸತಿ ಮಾಡ್ಕೊಬಿಡ್ತಿದಿ ಅಂತ ಅನ್ಕೊಂಡಿದ್ದೆ ಸದ್ದಿ ಕೊಡ್ತಾ ಇದಿಲ್ಲ ನಿಮ್ಮೇಣ ಅದಕ್ಕೆ ಸಂತೋಷ ಪಡ್ಬೇಕು ನಾವು
ಹಾ ಸರಿ ಹಂಗಾರೆ ಕೊಟ್ಟೇ ಕೊಂಡಿ ಹ
ಹ್ಮ್ ಸರಿಯಯ್ತು ಗುಡವಸತಿಗೆ ಹದ್ನಾರ ಕೊಡ್ತಯಲ್ಲ ಅದಕ್ಕೆ ಖುಷಿ ಪಡ್ಕೋಬೇಕು ನಾವು
ಹಾ ಆಯ್ತ ಆಯ್ತು ಸಂಕಡದ ಬ
ಹೂ ಆಯ್ತು
ಇ ಅಜ ಮ ಆಗ ಬೇಡ ಬ ಅನ್ನೋದು ಬೇಡ ಮಾತು ಕತಿ ಬೇಡ ಇನ್ನೊಂದ ಸಿಗಾಕಬಿಟ್ಟದೆ ಹೂ ಹಾ
ಹ ಅದಕ್ಕೆ ಅಂತಲ್ಲ ಕೊಡ್ ಿ ಅಂತ ಅಂತೆಲ್ಲ ನಿಂಬೇಣ್ಣ ಸಾಕಷ್ಟೆ ನಿಂಬೇಣ ಬುಟ್ಟಿ ಬೇರೆ ಏನಾದಾರ್ ತರಕಾರಿ ನುಗ್ಗೆಕಾಯಿ ನುಗ್ಯ ಕೈ ಏನಾರು ಬೆಳದಿದ್ದೀರಾ
ನುಗ್ಗಕಾಯಿ ಅದೇ ಆದ್ರೆ ಇನ್ನುೂ ದಪ್ಪ ಆಗಿಲ್ಲ
ಈ ಬೇಗ ಸುಳ್ಳಲೇ ಹೇಳ್ತಿದಿ ಯಾರು ತಂದಕೊಡ್ಬೇಕಂತ ನಗಿಕಾಯ ನಿನ್ ತಗೋ
ಹೇ ಇಲ್ಲ ಆ
ಇಲ್ಲ ಒಬ್ಬವನೇ ನೋಡ್ತಾನ ಅಲ್ಕಿಸಿತಾನೆ ಹೋಯ್ತಾನೆ ಇಲ್ಲ ಯಾರೋ ನಮ್ಮ ಮನೇಲ್ಲ ಒಂದ್ ಹುಡುಗ ಅದೇ
ಹ ಅವನ್ ಕೊಡು ಹಂಗರಿ ನೋಡ ಮಾತಾಡುವ
ಅವನ್ ಕೊಡ್ಲ ಅವನ್ ಜೊತೆ ಮಾತಾಡ್ತಿ ಅವಾವಡ್ಗುನ್ ಜೊತೆ ಇಲ್ಲ ಅವ್ನು ಹ ಕೊಡ್ಬೇಕು ನೀ ಮಾತಾಡ್ತೀನಿ ಆದ್ ತಕ್ಷಣೆ ಇದೆ ಎದ್ದ ಹೊರ್ಗಡೆನೆ ಹೋಗ್ಬಿಟ್ಟಪ್ಪಾ
ಅಯ್ಯೋ ಅವ್ನು ಬಿುಡು ಏನ್ ಎಲ್ ಸಿಕ್ಕರು ಮಾತಾಡುದಿಲ್ಲ ಅವ್ನು
ಹ ತಡೆ ಈ ವಜ್ಜಿಕ ಎಲ್ಲಿ ಕೊಡ್ತೀನಿ ಮಾತಾಡ್ ಾ ಏನ್ ಮಾಡ್ದ ಊಟ ಐತೆ ಅಂತ ಅಾನ ಹೆಸರಿ ಇಡ್ದಲ್ಲ ಹೇಳಕ್ೋಗ್ಬೇಡ ಬ್ಯಾಡ ಬಿದವ್ವ ಮತ್ತೆ ಇನ್ನೊಂದ್ಸಲ ಮಾಡ್ದಾಗ ಕೊಡ್ತೀನ್ಿ ತಗೋ ಅಜ್ಜಿಿದತೆ ಮತ್ತೆ ತಡಬೆ ನೀನು
ಹೂ ಆಯ್ತು ಅವಾಗೆ ಮಾತಾಡ್ತೀನಿ ಅವಾಗಾ ಜಾಸ್ತಿ ನಿಂಬೆನ್ ಕೀಳ್ಬೇಕು
ಕೀಳವ್ವ ನೀನು ನಿಂಬೆಣ್ಣ ನೀನು ಈಗ ನಿನ್ಪಷ್ಟ್ ಕೆಲ್ಸ ಆಗ್ಬೇಕು
ಹಾ ಹ ಆಮೇಲ್ ಮಾಡ್ತೀನಿ
ಹ ಈ ಮಾಡಬ ತಗೋ ಬಣೆ ಎಲ್ಲ ಕಿ ಕೀಳು
ಇವೇ ನಿಂಬೆಹಣ್ಣು ಕೇಳ್ತ ಹೂ ಭೈರಣ ಹಾ ಬೈರನ